ಹಲೋ. ಹಲೋರಿ ಪ್ರಜ್ವಲ್ ಅವ್ರೆ -
ಹ ಹೇಳುವ್ರಿ ಚಂದ್ರಶೇಖರ್ ಆಜಾದ್ ಅವ್ರ.
ಆ.. ರಿ
ಎನ್ ನಡದದಪ್ಪ ಚಂದ್ರಶೇಖರ್ ಆಜಾದ್ ಅಲಿಯಾಸ್ ಆಕಸ್
ಏನಿಲ್ಲ ನೋಡ್ರಿ ಆರಾಮ್ಸರ್ ಕುಂತವ್ರಿ ನೀವೇನ್ ಮಾಡತಿರಿ? ಆಯ್ತ್ರಿ ನಿಮ್ದ್ರಿ.
ಹ್ಮ್ ಆಗ್ಯದ ಪ್ಪ ನಮದ ಬಿ
ಹೌದ್ರಿ..
ಎಲ್ಲಿದ್ದೀಗ?
ಇಲ್ಲೇರಿ ಅದು ಮ್ಯಾಳಿಮ್ಯಾಲ ಅಂತಾರ ನೋಡ್ರಿ..
ಹ್ಮ
ಇದು ಮ್ಯಾಳಿಮ್ಯಾಲ ಇಲ್ದ ರೀ
ಮ್ಯಾಳಿ ಮ್ಯಾಲ ಹೋಗಿರಿ ಅನೃ
ಹ.. ಗೆ
ಊಟ?
ಅದೇ ರೀ ಹಾಗೇದ್ರೀ.
ಹದ ಏನ್ರಿ
ಹ್ಮ್ ರ
ಹ್ಮ್ ಹ್ಮ ಮತ್ತ ಊರ್ ಕಡೆಗೆ ಎಲ್ಲ ಮಳೆಗಳ ಹಂಗ ಅಂದ್ರ ಈಗ ಸದ
ಹ್ಮ್ ಹಾಗಗಳ ಸ್ಲಪ ಬತ್ರಿ
ಹ್ಮ್
ಸ್ವಲ್ಪ್ ಗಾಳಿ ಒಂದ್ ಸ್ವಲ್ಪ ಬಿಟ್ಟದ್ರಿ ಬರೇ ಗಾಳಿ ರೀ ಮಳಿ ಬರ್ಲಾ ಇದ ಬರ ಗಾಳಿ ಹುಡ್ ಸರಿ ಅವಾಗಲ್ಲ
ಗಾಳಿ ಬಿಟ್ಟಿ ಮಳೆ ಮುಂದ ಕೊಡೋಲಸ ಏನ್ರಿ ಅದ್ರ ಚೆಲ್ಲಕ
ಹೂನ್ೀ ಬಂದ್ ಮಳಿ ಬರ್ಲಾಗದ್ರಿ ಆ ಬಂದ್ದ ಮಳಿ ಜಜಗ್ಯ ಇತ್ರ ಅದು
ಅೌದು ಗಾ ಮಳೆ ಗಾಯ ಉಟ್ಟಂದ ಮುಂದಕ್ಕೆ ಹಯ್ತೀರಿ ಅದು ಮುಂದುಪಯ್ ಪ್ರಿಯು
ಹ್ಮ್
ಹಿಂಗಾ ಕುಂತದ್ರಿ ಬಾಳ ಗಂಭೀರ ಅದ್ರಿ
ಹ್ಮ್
ಏನ್ರೀ ನೀವ್ ಮಿಷನ್ ಏನ ಕತೀನಂತರಿ ಮಿಷನ್ ಬಾಳ ಇದಾದ್ರಿ
ಆಾ
ಅದ್ರೀ ನೀವ ಏನ ಭತ್ತ ಕಟ್ ಮಾಡೋದು ಮಿಷನ್ ಕಳತ್ ನಿಂತೀರಿಲ್ರರಿ
ಹಾ ಬತ್ತ ಕಟ್ ಮಾಡೋಣ ವಿಷಯನ
ಹ್ಮ ಅದ ಕಲ್ತಿನಿ ಅಂತರಿಲ್ರರಿ ಕಲ್ತ್ರಿ ಕಲಿಯಕ್ ಬಾಳ ಕಷ್ಟ ಪಡ್ಬೇಕ್ರಿ ಅದಕ್ಕ
ಏ ಹಂಗೇನ ಇಲ್ರರಿ ಕಲಿತು ಏನ್ ಒಂದ ಒಂದ್ ವರ್ಷದ ಹತ್ತ ಏನ್ ಟೈಮ್ ಅದ ಕಲಿಲಕ್ಕ
ನಡ್ಸದ್ ಬೇಕಾದ್ರೆ ಕಲಿ ಹೋದ್ರಿ ಒಂದ್ಯ್ಯ ಒಂದ್ ವರ್ಸದಾವೇ ಅ ನಡಸದೇ ಏನ್ರಿ ನಡ್ಸದೇಏನ ಎಡ್ ತಿಿನದ ಕಲ್ತರಿ
ಹ್ಮ
ಅದು ಗಾಡಿ ಏನನ್ ನಿಂತು ಏನೇನ್ ಸಾಮಾನುೋಯ್ತು ಅಂದ್ರೆ ಹಾಕಿರ್ಬೇಕ ಅಂದ್ರೆ ಮಿನಿಮಮ್ ಒಂದು ಮೂರಂದ ನಾಕು ವರ್ಷ ಬೇಕ್ತದೆ
ನಿಜರಾಮ ಹಳೊಳಗೆ ನಿಂತು ನಿಂತು ಮಾತಾಡ್ರಿ
ಆ
ಗಕ್ಕಳ ಅಂದ್ರೆ ಬಾಳ ವೇಗವಾಗ ಮಾಂತಾತರಿ ನಿಮ್ದ ಕರೆಕ್ಟ್ ಬರ್ಮ ಇಿಲ್ಲ
ಹ್ಮ ಹ್ಮ್ ಹ್ಮ
ಹ್ಮ ಅದ್ರ ಸಲುವಾಗಿ ಸ್ವಲ್ಪ ನಿಧಾನವಗ್ ಮಾತಾಡ್ರಿ
ಹೌದ್ರೀ
ಇಲ್ಲ ರೀ ಅದು ಮೂರಂದ ನಾಲ್ಕು ವರ್ಷ ತ್ರಿ ಕಲಿಬೇಕಾದ್ರ ರಿಪೇರಿ ಮಾಡ್ಬೇಕಾದ್ರೆ
ಎ ಏನ್ ಕಲಿಬೇಕಂದ್ರೆ
ಹ್ಮ ಮಿಷನ್ ರಿಪೇರಿ ಮಾಡೋದ್ ಕಲಿಬೇಕಂದ್ರೀ ಮಿಷೇನ್ ರಿಪೇರ್ ಮಾಡಕ್ ಕಲ್ತೆ ಅಂದ್ರ ತಿಂಗಳ್ಗೆ ನಲ್ವತ್ ಸಾವಿರ ರೂಪಾಯಿ ಕೊಡ್ತಾರೆ ನಮ್ ಊ ಮೂವತ್ತ ರಿಂದ ನಲ್ವತ್ತ ಸಾವಾರ್ ರೂಪೇ ರಿ
ಹಾ ಮಿಷನ್ ಕಲ್ತರಿ ಲೆ
ಹ್ಮ ಮಿಷನ್ ಕಲ್ತು ಮತ್ ಮಿಷನ್ ರಿಪೇರಿ ಮಾಡದ್ನ ಕಲ್ಕೋಬೇಕ್ರೀ ಅಂದ್ರ ಈಗ ನಮ ಗಾ ಈಗಂಗ ಗಾಡಿ ಚೈನ್ ಅದು ಹೋಗಿರ್ತದ ನೋಡ್ರಿ
ಹ್ಮ್
ಅಂತು ಚೈನುಗಳು ಕಟ್ ಆಯಿತ್ತು ಅಂದ್ರೆ ಗ್ಯಾರೇಜ್ಗೆ ಹೋಗೋದೆನ್ ಬೇಕಾಗಲ್ರರಿ ನೀವೇ ಹಾಕೇ ಬೇಕ್ರಿ
ಅಂದ್ರ ನಿಮ್ದೇಲ್ಲ ಅವ್ರರು ಕೆಲ್ಸ ಮಾಡೋರು ಅವ್ರೇ ಹಾಕ್ತಾರ ಏನ್ರರಿ
ಹೌರಿ ಎಲ್ಲ ಅವ್ರ ಮಾಡ್ಕೇರ್ತಾರೆ
ಹಂಗಾರೆ ಏನಾದ್ ಅವ್ರ ನಡ್ಕೋತಾರೆ
ಹ್ಮ್ ಎಲ್ಲ ಅವ್ರೆ ನೋಡ್ತ ಸುಮ್ಮ ನಮ್ದ ಏನನ್ರರಿ ಡೀಸೆಲ್ದಂಗ ಕೊಡದ್ರಿ ಊಟ ಅವರು ಟೈಮ್ ಟೈಮ್ ಊಟ ಕೊಡ್ಸ್ದ್ರಿ
ಅವ್ರಿಗೆ ಕೊಡ್ಬೇಕೇನ್ ಕೆಂಡ್ರಿ ನೀವು ಊಟದೆಲ್ಲ
ಏ ಹ್ಮ್ ಊಟ ಅದೆಲ್ಲ ಹೊಲ್ದಾಗ ಕೊಡ್ತಾರೀ
ಅಂದ್ರ ಈಗ ಅವ್ರ ಸರ್ತಿ ಈಗ್ ಒಪ್ಪುವ ಈಗ ಹೊಲ್ದವ್ರು ಊಟ ಗೀಟ ಕೊಟ್ಟಿಲ್ಲ ಅಂದ್ರೆ ನೀವ ಕೊಟ್ಟು ಊಟ ಕೊಟ್ಟ್ರೆ ಮುಂದೆ ನಡಸ್ಬೆಕ್
ಹ್ಮ್ ಹ್ಮ್ ಈಗ ಈಗ ಒಂದ್ ಎಕರೆ ಎರಡ್ ಎಕ್ ಇತ್ ಅಂದ್ರ ಊಟ ಕೊಡಲ್ರಿ ಯಾಕಂದ್ರ ಒಂದ್ ಎರಡ್ ದಿನ ಮೂರ್ ದಿನ ಇತ್ತ ಅಂದ್ರ ಕೊಡ್ತಾರೀ ಯಾರಾದರನು
ಹ್ಮ್
ಒಂದ್ ಎಕ್ರೆ ಎರಡ್ ಎಕ್ರೆ ಇತಂದ್ರ ಕೊಡಲ್ರಿ ಅವ್ರು ಅಂತ ಟೈಮದಾಗ್ ಏನಾದ್ರೆ ನಾವೇ ಊಟ ಕೊಟ್ಟು ಮಾಡ್ತಿಲ್ಲ
ಅಂದ್ರೆ ಹೊಲ ಎಡ್ ಟ್ರಿಪ್ಸ ಅದ್ರನ ಹೋಗ್ತದು
ಹ್ಮ್ದ ಈಗ ಇಲ್ಲಿ ನಂಬರ್ ಅಷ್ಟ ಕೊಡ್ತಾ ಅ ಅಂದ್ರಗ್ ಇದ್ರೆ ನಮ್ ಗಾಡಿ ಮಿಷಿನ್ಗಳು
ಹ್ಮ್ ಇಕಡ ಆಂಧ್ರಕ ಬೋತ ಅನ್ರು ನಿಮ್ಮವು
ಹಾ ಆಂಧ್ರಕ್ ಓತಾವ್ರೆ
ಅಕ ಆಂಧ್ರ ಯಾಕ್ ಹೋತ್ರೀ ಆಗಡೆ ದೂರ ಹೊಗಲ್ರಿ
ಏ ಇಲ್ರರಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಓ್ತವ್ರಿ ನಡಿತದ್ರಿ
ಅಂ ನಡಿತೇನ್ರರಿ ಆ ಕಡಿಂದ ಈ ಕಡೆ ಈ ಕಡಿಂದ ಆ ಕಡೆ
ಹ್ಮ್ ಅಂದ್ರ ಓದ್ತವ್ರಿ ಅಲ್ಲಿ ಒಟ್ಟ ಅವರು ಹೊಲ್ದರ್ ಯಾರ್ಗು ಊಟ ಕೊಡಲ್ರಿ ನಾವೇ ನಾವೇ ಕೊಡಬೇಕ್ರಿ
ಇಲ್ಲಾಂದ್ರೆ ನಾವ ಎಲ್ರ ಹೊರ ನಾಷ್ಟ ಗಿಷ್ಟ ಮಾಡ್ಬೇಕತ್ತೇ ಏನ್ರರಿ
ಹ್ಮ್ ನಾವೆ ಎಲ್ಲ ಮತ್ತ ಹೊರಗ ನಾಷ್ಟ ಮಾಡ್ಬೇಕಾಗ್ತದೆ
ಹ್ಮ ಹಾ
ಅದಕ್ ಆಂಧ್ರಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ತವ್ರಿ ಒಂದ ಅಕ್ಕಿಚ್ಚಿ ಅಕ್ಕಿಚ್ಚಿ ಚೀಲ ತೋಕೊತೀವಿ ರಿ
ಅಕ್ಕಿತ್ ಚೀಲಾ ನಿಮ್ ಸಂಗಟೆ ಇರ್ತವ ಏನ್ರೀ ಆ ಆಂಧ್ರಕ್ ಹೋಗಬೇಕಂದ್ರ
ಹ್ಮ್ ಆಂದ್ರ ಹೋಗ್ಬೇಕಂದ್ರ ಅಕ್ಕಿ ಅಕ್ಕಿ ಚೀಲ ಹೊಯ್ತೀವಿ ಒಂದ್ಸ್ ಬ್ಯಾಳಿ ಹೊಯ್ತವ್ರಿ ಸಿಲೆಂಡ್ರ್ ಹಯ್ತವ್ರಿ
ಹ್ಮ್
ಅಲ್ಲೇ ಅಲ್ಲೇ ಒಬ್ಬರು ಏನಾದ್ ಒಬ್ಬರು ಅಡಿಗ ಮಾಡಕ ಇರ್ತಾರಿ.
ಎಲ್ಲಿ ಅಲ್ಲಿ ಆಂಧ್ರದಗ
ಹ್ಮ ಅಂದ್ರದಾಗಂದ್ರ ಈಗ ನಾವ್ ಅವ್ರ ನಾಕ್ ಮಂದಿ ಮಿಷನ್ ಓಡಸ್ತಾರಲ್ರರಿ ನಮ್ಮ್ ಅಣ್ಣ ಒಬ್ಬ ಬರ್ತಾನಲ್ಲ ರೀ
ಹ್ಮ
ನಮ್ಮ ಅಣ್ಣ ಅಡಿಗಿನೆ ಮಾಡ್ತಾನನ್ ಒಂದೊಂದ್ ಟೈಮ ಒಂದ್ ಟೈಮ್ ಅವ್ರು ಮೂವರ್ದಾಗ ಯಾರನ್ನ ಒಬ್ರು ಮಾಡ್ತಾರೆ. ಅಡಿಗಿ
ನಿಮ್ಮ ಅಣ್ಣ ಒಂದೊಂದ್ ಟೈಮ್ ಒಂದೊಂದು ಟೈಮ್ ಅಡಗೆ ಮಾಡ್ತಾರ ಒಂದೊಂದ್ ಟೈಮ್ ಮಿಷನ್ ನಡೆಸ್ತಾರ.
ಹಾ ರೀ ಒಂದೊಂದು ಟೈಮ್ ಮಿಷನ್ ನಡೆಸ್ತಾರ್ರಿ ಒಂದು ಟೈಮ್ ಅಡಿಗೆ ಮಾಡ್ತಾರೆ
ನೋಡ್ಕೇಬೇಕ್ರಿ ಬಾಳ ಖರ್ಚ್ ಬರ್ತದ್ರೀ ಅದನ್ನ ಏನ್ ಉಳಿಯಲ್ರರಿ ಬರೇ ಒಂದ್ ಎರಡ್ ಮೂರ್ ಲಕ್ಷ ಉಳಿತದ್ರಿ ಅಷ್ಟೇ ಎಲ್ಲ ತೆಗೆದು
ಒಂದು ವರ್ಷಕ್ಕೆ ಏಟ ಬರ್ತಾ ಇದ್ರಿ ಕರ್ಚ
ಖರ್ಚು ರೀ ಹೊಸ ಮಿಷಿನ್ ಇತ್ತ ಹೊಸ ಮಿಷಿನ್ ಏನ್ ಖರ್ಚು ಬರಲ್ರಿ
ಹ್ಮ್
ಹ ಹಳಿ ಮಿಷನ್ ಆಯ್ತ ಅಂದ್ರೆ ಸ್ವಲ್ಪ ಸಾಮಾನು ಅದು ಓದತಿರ್ತವ್ರೀ ಎರಡು ದಿನಕೊಮ್ಮೆ ಮೂರ್ ದಿನಕ್ಕೊಮ್ಮೆ ಒಂದ್ ಸಣ್ಣದ್ರಿ ಒಂದ್ ಸಣ್ಣದ ನಟ್ಟಂತ ನಟ್ಟ ಇರ್ತದ ನೋಡ್ರಿ
ಹಾ ಸಣ್ಣ ನಟ್ಟ
ಹ್ಮ ಎಷ್ಟ್ ಬಿಳ್ಬೇಕ್ರೀ ನೀವ ಹೇಳ್ ಲೆಕ್ಕದಗ
ಅ ಅದು ಸಣ್ಣ ನಟ್ಟಂದ್ರ ಅದರ ಮ್ಯಾಗ ಈಗ ಜಿಲ್ಲೆ ಎಲ್ರ ಸಿಕ್ತ್ ಅಂದ್ರ ಅಟ್ಟೆ ಒಂದ್ ಹತ್ತ ಹತ್ತು ಹದನೈದು ರೂಪಾಯಿ ಇಪ್ಪತ್ತು ರೂಪಾಯಿದಾಗ ಈ ಒಂದ್ ಐದ್ನೂರು ರೂಪಾಯಿ ಬಿಡ್ತಿರ್ಬೇಕು ಬಾಳ ಅಂದ್ರ
ಹಾ ಐದನೂರು ಆರನೂರ್ ಏಳ್ನೂರು ರೂಪಾಯಿ ಕಂಪ್ನಿ ಕ್ವಾಲಿಟಿ ಮ್ಯಾಗ್ ಇರತ್ತ ಸಾವಿರ ರೂಪಾಯಿ ಕೊಂದ ನಟ್ಟರಿ ಅದಾವ್ ಸಣ್ಣ ಸಣ್ಣದವ ಬರೇ
ಅದುಡ್ತಾರೆ
ಹೂನ್ ರೀ
ಅದು ಬಾಳ ಹೈರಾಣ ಅದಪ್ಪ ಅಂದ್ರ ಅದ
ಈ ಯಂಗ್ ಉಳ ಅದ್ರ ಸುಮ್ನೆ ಮಂದಿಗೆ ಗಾಡಿ ಇಟ್ಟಾರಪ ಜಗ್ಗೆ ಗಳಸ್ತಾರ ಅಂತ ರೀ ಏನ್ ಬಿಳಲ್ಲದ್ರಾಗ
ಮ ಹಂಗಿದ್ದೀರ ಅದು ತೆಗದಿ ಬ್ಯಾರದ ತೊಬಕ್ಲ್ರರಿ
ಹ್ಮ್ ಮತ್ತ್ ದಂದಾನೇ ಅದೇ ಮಾಡ್ತವಲ್ರಿ ಹೆಂಗ ತೇಗಕ್ಬರ್ತದ ಆದ್ರೆ ಸ್ವಲ್ಪನ ಉಳಿತೇದ ರೀ ಅಂದ್ರ ಪೂರಾ ಅಂತ ಏನಿಲ್ರಿ
ಹ್ಮ್
ಈಗ ರಾಶಿಗೆ ಎರಡು ವರೆ ಸಾವಿರ ರೂಪಾಯಿ ಕೊಡ್ತಾರಿ
ಹ್ಮ್
ಅದ್ರಾಗ ಸಾವಿರ ರೂಪಾಯಿ ಡೀಸೆಲ್ ಹೋತದರಿ
ಈಗ ರಾಶಿ ಹೋದಿಲ್ಲನ್ರಿ ಒಂದ ಒಂದ್ ರಾಶಿ ಎಟ್ ತಗೋಂತಿರಿ ನೀವ
ಒಂದ್ ತಾಸಿಗೆ ರೀ ಎರಡು ವರೆ ಸಾವಿರ ರೂಪಾಯಿ ತಗೋಂತಿವಿ ರೀ
ಒಂದ ತಾಸಿಗೆ ಎರಡು ವರೆ ಸಾವಿರ ರೂಪಾಯಿ
ಹೂನ್ ರೀ
ಹ್ಮ್ ಹ್ಮ್
ಅದು ತಾಸಿ ಸಾವಿರ ರೂಪಾಯಿ ಡಿಸೆಲೆೇ ಕುಡಿತಿದ್ರೀ ಮಿಷನ್ ಎಡವರೆ ಸಾವಿರ ರೂಪಾಯಿ ಸಾವಿರ್ ರೂಪಾಯಿ ಮಿಷನ್ ಡಿಸೇಲ್ ಕುಡಿತದ
ಒಂದ್ ತಾಸಿಗೆ ಎಡವರೆ ಸಾವಿರ ರೂಪಾಯಿ ತಗೋಂತಾತಿ ರೀ ಇದು
ಹ್ಮ್ ಒಂದ್ ತಾಸಿಗೆ ನಾವು ಎರಡುವರೆ ಸಾವಿರ ರೂಪಾಯಿ ರೇಟ್ ಮಾಡಿವಲ್ರಿ ಅದ್ರಾಗ ಡೀಜೆಲ್ ಬಿ ನಾವೇ ಹಾಕೈತಿವ ಅಲ್ರಿ
ಹ್ಮ ಹ್ಮ
ಆದದ್ರಾಗ ಎರಡ್ೂವರ್ ಸಾವಿರ ರೂಪಾಯಿ ಅದ ಸಾವಿರ ರೂಪಾಯಿ ಡಜೆಲ್ ದ್ತದ್ರಿ
ಹ ಎರಡ್ನೂರು ಸಾವಿರ ರೂಪಾಯಿ ಡೀಿಸೆಲ್ ಅಂದ್ರ
ನಮ್ಮ್ ಉಳದ ಹದಿನೈನೂರು ಅಲ್ರರಿ ಹದ್ಿನೈನೂರು ರೂಪಾಯಿ ಉಳಳ್ತಿೀವ್ರೀ ತಾಶಿ ನಮಗ
ಹ್ಮ
ಅದ್ರಾಗ ಹದ್ನೈದನೂರು ರೂಪಾಯಿದಾಗ ಮತ್ತತ್ ಅವ್ರಿಗೆ ಐವತ್ ಸಾವಿರ ಕೊಡ್ಬೇಕ್ರೀ ತಿಂಗಗಳ
ಯಾರಗ
ಮಿಷನ್ ನಡ್ಸರಿ ನಾಕ್ ಮಂದಷೇರಿ ಒಂದ್ ಲಕ್ಷೇರಿ ಅವ್ರಿಗೆ
ಅವ್ರಿಗೆ ರೊಕ್ಕ ಕೊಡ್ಬೇಕೇು ಈ ಕ ಇವ್ರಿಗೆ ಕೊಡ್ಬೇಕ ಖರ್ಚ ಬಾಳ ನೋಡ್ರ ಅದ
ಹೂನ್ ರೀ ಪರಚ ಬಾಳಾದ ರೀ ಅಂದ್ರಮ ಸ್ವಲ್ಪ ಮಣಿ ಒಂದ ಹೊಸ ತಗೊಂಡಿ ಒಂದ ಹೇಳ್ರರಿ
ಮನ್ನ
ಅದೇ ಒಂದ್್ ಮೂರು ತಿಂಗಳಿಂದ ಒಂದ್ ಹೊಸ ಗೇಡ್ ತಗೊಂಡಿ ಒಂದಲ್ ಮಿಷನ್
ಹ್ಮ ಹ್ಮ ತೊಂದಿ ಇಲ್ಲ ಚಳದಾರಲ್ರಿ ಅವೆ
ಹ್ಮ್ ಆ ಮಿಷನ್ ಏನ ನಡಿತತದ ಇ ನಾವ್ ಮೂರ್ ವರ್ಷ ತಾನ ಅದ ಕಷ್ಟ ಬರಲ್ರಿ ಇರದಕ್
ಅಂದ್ರ ಮಿಷಿನ್ ಹೊಸ ಇದ್ದಾಗ ಅದ್ರ ಖರ್ಚ ಇರ್ತನ್ ಬರ್ರ ಒಂದಜರ ಹಳಿ ಹದ ಅಂದ್ರೆ ಖರ್ಚು ಬರ್ತಾನ್ರರಿ
ಹ್ಮ್ ರಳಿ ವಾದ ಬರ್ತ ನಮ್ ಅಳಮಿಷನ್ ಆದಂತಂದ ಅಂದ್ರೆ ಒಂದ್ ಐದ್ ಐದ್ ವರ್ಷ ಅಂದ್ರೆ
ಹ್ಮ್
ಅದಕ್ ಮಣಿನೇ ಅದು ಟೈರ್ ಬರ್ತಾ ಚೈನ್ ಬರ್ತಾವಲ್ರಿ ಹೌ ಗಾಾಲಿಬ್ರ ಚೈನ್ ಚೈನ್
ಹ್ಮ್ ಹ್ಮ್
ಒಂದ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಕೊಟ್ಟು ಯಾವ ಒಂದ ಆದ್ರಿ ಅದು
ಹೌೋಗ ಟಯರಿ ಚೇಂಜ್ ಆಗ್ತೊಳಕ್ಕನ
ಅವು ಒಂದಂದು ಲಕ್ಷ ಇಪ್ಪತ್ ಸಾವಿರ ರೂಪಾಯ್ ಕೊಂದ್ರಿ ಅವು
ಮನ್ನಿ ಎರಡ್ ಹಾಕಿವವ್ರಿ ಎರಡ್ ಲಕ್ಷದ ನಲ್ವತ್ ಸಾವಿರ ಐವತ್ ಸಾವಿರ ರೂಪ ಅಿಕ್ಕ ಎರಡ್ುವವರ್ ಲಕ್ಷ ಹೋಗ್ಯದ್ರಿ
ಅ ಚೆ ಇನಿಗೆ ಎರಡುವರೆ ಲಕ್ಷ ರೀ
ಮೂಂದು
ಅ ಅಂತ ಚನ್ ರೀವು
ಓ ರಬ್ಬರ್ ಇರ್ತವ್ರೀ ಮತ್ತೊಂದ್ ಐದಾರು ವರ್ಷ ಬರ್ತವ್ರಿ ಅವ
ಹ್ಮ್ ಹ್ಮ್
ಬಾಳ ಗಂಭೀರ ಅ ಆದ್ರಿ ನೀವ್ ಹಂಗಗೆತ್ರಿ ಜಗ್ಗಿ ಯಾವ್ರಕ್ಕ ಅಂತ ಹೇಳ್ತೇರಿ
ಯ ನಮಗ ಏನ್ ಗೊತ್ತತ್ತರಿ ಅದುಮ್ಮ ಈಗ ಬಾವಿ ಮ್ಯಾಗ ನಿಂತತ್ ನೋಡ್ರೆ ನೀರ್ಸವ ಅಂತ ಗೊತ್ತಾಗಲ್ಲ ಬಾವಿ ಇಳಿದ್ರೆ ಗೊತ್ತವ ನೀರ್ ಎಸವ ಅಂತ
ಹಾ ಇದು ಮಾತಂದ್ರೆ ಬರಾಬರಿ
ನಮಗ ಏನ್ ಗೊತ್ರರಿ ಬಾ ನೀರ್ಸಂತಿ
ಹ್ಮ್ ಈಗ ಬಾಯಿ ನೋಡಕ್ ಹೀಟೆ ಕಾಣ್ತದ್ರಿ
ಹ್ಮ್
ಹ ಅದು ಒಳಗ ಎಷ್ಟು ಕೂಟ ಅದಂತ ಹೇಳಳದ್್ಮ್ಯಕೆ ಗೊತ್ತತ
ಆಯ್ತ ತೋರ್ ಮತ್ ಹಸತಾರೆ ಅವರೇ
ಹಾ ಅ ರೇ ಮವುೋಗಾನ ಅತ ರ ಕಖಾಲಿ್ದ